ನ್ ಪಾವಲಿ ಆರಾಮಾ
ಹಾ ಆರಾಮ್ ನೋಡ್ ಯಾರು
ನಾನು ವೆಂಕಟೇಶ
ಯಾ ವೆಂಕಟೇಶ
ಹಾ ನಿಮ್ ಕಾಲೇಜು ಸೀನಿಯರ್.
ಹೌದಾ ಯ
ನವೀನ ಅವ್ರ ಫ್ರೆಂಡು
ನವೀನಾ ಹಾ ಹಾ ವೆಂಕೇಶ್ ಆರಾಮ ಹಾ ಆರಾಮ್ ನೊಡ್ಡಪ್ಪ
ಎನ್ನೋಡಕ ಹೋಂಟ್ಯಪ ಎನ್ನ
ಏನಿಲ್ಲ ನೋಡಪ್ಪ ಸುಮ್ಮ್ ಮಕ್ಕಳದು ಊಟ ಮಾಡಬೇಕ
ಹೌದಾ
ಹಾ
ಎನ್ ಎಲ್ಲ ಊರಾಗ ಹಾಸ್ಟಲಾಗ
ಇಲ್ಲಿ ಅಷ್ಟಲ್ ಮಂದಿ ಇದ್ದಿವ್ ನೋಡನ್ನ
ಹಾಸ್ಟಲಾಗ ಇದೀ ಏನ್
ಹ್ಮ್
ಹ್ಮ್ ಹ್ಮ್ ಕಾಲೇಜ್ ಹೋಗಿದ್ದೆ ಇವತ್ತು
ಹ್ಮ್
ಕಾಲೇಜಿಗೆ ಹೋಗಿದ್ದ್ಯಾ
ಕಾಲೇಜ್ ಹೋಗಿದ್ಯಣಾ
ಹ್ಮ
ಹ್ಮ ನೀವು
ನಾವು ಬಂದಿಲ್ಲಪ್ಪ ಸ್ವಲ್ಪ ಕೆಲ್ಸ ಆದ ಅದಕ್ಕೆ ಬಂದಿಲ್ಲಾ. ಡೈರೆಕ್ಟ್ ಎಕ್ಸಾಮ್ ಮಾಡ್ಬೇಕ ಡೈರೆಕ್ಟ್ ಎಕ್ಸಾಮ್ ಮಾಡ್ಬೇಕಂದ ಮಾಡಿದ್ಯ ಎನ್
ಹೌದಾ ಅದೇ ಅಣ್ಣಾ ಇವತ್ ನೋಡಿನಿ ನೀವು ಕಾನ್ಲೇ ಇಲ್ಲಾ
ಹಸ ಕೆಲ್ಸ ಇತ್ತ ಅದಕ್ಕೆ ಬಂದಿಲ್ಲ ಸರಿಗಿ ಹೇಳಿನೀ
ಹಾ ಹಾ
ಹ್ಮ್ ಸರ ಜೊತೆ ಮಾತಾಡೇನಾ.
ಹ ಸರಿಗಿ ಕೇಳಿಲ್ಲ ಅಂದ್ರ ನಡ್ಯದಿಲ್ಲೊ ಅಣ್ಣಾ
ಹ್ಮ್ ನಡ್ಯಂಗಿಲಪ್ಪಾ ಅದಕ್ಕೆ ಎಲ್ಲಾರ್ದಲ್ಲ ಮ ಲಾಸ್ಟಿಗೆ ಸಿಟ್ಟ ತಗಿತಾನ ಅಮೌಂಟ್ ಕಟ್ಟು ಅದು ಇದ ಅಂತ. ಹ್ಮ್
ಹೌದೌದು ಇವರು ಪ್ರಿಯಾಂಕಾ ಮ್ಯಾಮ್ ಬರ್ತಿಲಲ್ಲ ಯಾಕೆ.
ಹೆಂಗನಪ್ಪ ಅವರ ಎನ ಗೋತ್ತಿಲ್ಲಾ ಪ್ರಿಯಾಂಕಾ ಮ್ಯಾಮ್
ಅವ್ ನಾಕೈದ ದಿವ್ಸ ಬಂದರ ಅಷ್ಟೇ ಕ್ಲಾ ಕ್ಲಾಸಿಗೆ ಆಮೇಲೆ ಇತ್ತ ಮತ್ತ ಬರ್ಲೇ ಇಲ್ಲ ಆ ಕಡೆ ಹೋಗ್ಬಿಟಾರ.
ಅದೇ ಹೇಳದ ನೀ ಏನ್ ಬರ್ತಾರಾ ಇಲ್ಲ.
ಬರ್ತಾರಂತ ಅಂದಾರ ಸರ್ ಕೇಳಿದೆ ನಾನ ಏನಂತಾರ ಏನ್ ಮಾಡ್ತಾರ ಗೊತ್ತಿಲ್ಲ.
ಬಿಟ್ಟುಬಿಡೋಣ ಮಾರಾಯ ಯಾವ ಬರ್ತಾರ ಏನು ಇನ್ನ ಸಣ್ಣವನೆ ಆನನ್ನ ಮಗಾ ಹಾ
ಸಲಗೆ ಬರಲ್ಲಾ ಅವರು
ಇಲ್ಲ ಇಲ್ಲಿಗೆ ಕರ್ಕೊಂಡ್ ಬರ್ತಾರ ಇಲ್ಲಾಂದ್ರೆ ಇಲ್ಲೆ ಲಿಟಲ್ ಸ್ಕೂಲ್ ಆಗಿದೆ ಹಂಗಾರ,
ಹ್ಮಆಯ್ತು ಇನ್ನೊಂದ್ ನಾಕೈದು ತಿಂಗಳ ಆದ್ಮೇಲೆ ಇಲ್ಲೆ ಕರ್ಕೊಂಡ್ ಬರ್ತಾರ. ಅವರು,
ಇಲ್ಲ ಅವು ಇನ್ನ ಅಡ್ಮಿಷನ್ ನಡ್ಯಕೂತವ್ ಅವುನು.
ಹಾ ನಡೀತವ ಇನ್ನ ಓಪನ್ ಆಗಿಲ್ಲ ಏನ್ ಅವ್ ಓಪನ್ ಆಯ್ಯದ ಬಟ್ ಇವ್ಗ ಯಾರು ಬರಲ್ಲ ಯಾರು ಹೊಸ್ತಾಗ್ಯಾರ.
ಮತ್ತ ಹೆಂಗ್ ಗೊತ್ತಾಗಬೇಕ್ಕಪ್ಪ.
ಹ ಮತ್ತೆ ಇವಾಗ ಪೋಸ್ಟರ್ ಎಲ್ಲ ಅಂಟಸ್ಯಾರಲ್ಲ ಶಾಪುರದಾಗ. ಪೋಸ್ಟರ್ ಹಾಕ್ಯಾರ ಮತ್ತೆ, ವೀಡಿಯೋ ಗಿಡಿಯೋ ಮಾಡಿ ಹಾಕ್ಯಾರ,
ಹಾಕಿದ್ರನು ಮತ್ ಬರ್ಬೇಕಲ್ ಬಂದ್ರ ಅಡ್ಮಿಷನ್ ಬರ್ಬೇಕ,
ಬರ್ತಾವ ಮತ್ತ ಇವ ನಾವು ಏನ ಹೆಂಗ ಹೆಂಗ್ ಬಂದೀ ನಾವು ಹಂಗ ಬರ್ತವ ಅವು. ಹ.. ಸಡನ್ ಆಗಿ ಬರಲ್ಲ. ಆಮೇಲೆ ಮೆಲ್ಲಗ್ ಬರ್ತಾವ ಅದಕ್ಕೆನ ಇವಾಗ ಇದೇ ಫಸ್ಟ್ ಟೈಮ್ ಓಪನ್ ಮಾಡಿದ್ದ ನರ್ಸರಿ ಸ್ಕೂಲ್.
ಏನ್ ದುಡ್ಡು ಚಲೋ ಇದ ಮಾಡ್ತನ್ ತೊಗೋ ಅಣ್ಣ ಇವ್ ಏನ್ ಏನ್ ತೆಲಿ ಆದೋ ಇಬ್ಬರುದು.
ಹಂಗೆ ಮತ್ತ ಬಿಸ್ನೆಸ್ ಅಂದ್ರೆ ಮತ್ತೆ ತೇಲಿ ಹೊಡಿತದ. ಬಿಸ್ನೆಸ್ ಎದ್ದಕ್ ಅಂತರ್ ಮತ್ತೆ ಹಿಂಗದ.
ಈಗ ಇ ಈ ಸರ್ದ ಯಾರ್ ಹಿಡ್ದಾರ ಈ ಕೈ,
ಯಾರ್ ಹಿಡ್ದಾರ ಏನಪ್ಪಾ ಗೊತ್ತಿಲ್ಲ ನಮ್ಗ ಅಷ್ಟ, ಅವೆಲ್ಲಾ ಯಾರ್ ಕೇಳ್ಕ ಕುಂದ್ರಲ್ಲಿ ನಮ್ಗಏನ್ ಹೇಳ್ತಾರ ಅವ್ರು.
ಎಲ್ಲಾ ಇವ್ರ ಲೇಸಿಂದೆ ಮುಂದ್ ಓಡ ಓಡಾಗೂ ತಾರಂತ ಹೆಂಗ್ ಗೊತ್ತಾಅಗ್ಯಾದ.
ಯಾರ ಈ ಶ್ರೀನಿವಾಸರಿಂದ. ಹೆಂಗನ ನಾ ಹೆಂಗ ಹೇಳ್ತೀ.
ನೂರು ನೂರು ನಕ್ ಸರ್ ಲಿಸಿಂದ ಏನ್.
ಹ್ಮ್ ಇರ್ಬೋದು ಮತ್ತ ನೂರ್ ನಾಲ್ಕು ಸಾವಿರ ಮತ್ತ ಇವರು ಇಬ್ರು ಪಾರ್ಟ್ನರ್ಶಿಪ್ ಅದಾರ ಇವರು.
ಏನ್ ರೊಕ್ಕ ಪಿಕ್ಕಾ ಹೆಂಗ್ ಮಾಡ್ತಾರೋಣ ಇವ್ರು ಅವ್ ಬಂದ ಇವ್ರು ಮಾಡ್ಕ ಕೊಡ್ತರ್ ಇವ್ ಮ ಬ್ ಇವ್ರು ಕೊಡ್ತಾರ. ತರ,
ಮತ್ತ ಅವ್ರ ನೂರ್ನ ಸರ್ ಗೌರ್ಮೆಂಟ್ ಜಾಬ್ ಇಲ್.
ಹಾ,
ಮತ್ತ ಯಾಕೆಂತಾರ ಅವ್ರು ಮತ್ತ ಈ ಕಡಿ ಅವರು ಇವ್ರನ ಮತ್ ಬಿಸ್ನೆಸ್ ಗಿಸ್ನೆಸ್ ಏನೋ ಹೊರಗಡೆ ಮಾಡಿರ್ತಾರ. ಏ ಯಾರನ್. ಅವರಪ್ಪ ಏನ್ ಯಾರ ಐ ಟಿ ಗ ಏನ್ ಕಂಪ್ನಿದಾಗ ಕೆಲ್ಸ ಮಾಡ್ತಾರಂತ.
ಮತ್ತ ಹೊರಗಡೆ ಯಾರು ಪರಿಚಯ ಇದ್ದವರು ಯಾರ ಹೇಳಿರ್ತನ್ನ. ನಂಬಿರ್ತಾರ ಅವರು ಮನೆಗ್ ಯಾರಂನ್ ಕೆಲ್ಸ ಮಾಡಿರ್ತಾರ ಹೊರಗಡೆ. ಅಮೊಂಟ್ ಕೇಳಿರ್ತಾರ ಕೊಡ್ತಾರ.
ಹ್ಮ್, ಹ್ಮ್
ಫೀಸ್ ಕಟ್ಟೋದ ಎಲ್ಲಿಗಿ ಹೋಗ್ತವ್ ಮತ್ತ ಇವೆ ಮತ್ತ ಅವ.
ಹ್ಮ್.
ಹ್ಮ್.
ನಮ್ದೇ ಫೀಸ್ ಬಾಳತ್ತ ಈ ಸಲ ನೋಡಿದಿಲ್ಲಣ್ಣ ಎಷ್ಟ ಆಕುತ್ತದ ಅಡ್ಮಿಷನ್.
ಹ್ಞೂ ಭಾಳ ಬಂದಾವ ಅಂತ ಹೇಳೇಳಿದ್ನಪ್ಪ. ಅವತ್ತು ಫೋನ್ ಮಾಡಿದಿದರು ನಮ್ಮೂರವರು ಹೋಗಿದ್ನ.
ಅಡ್ಮಿಷನ್ ಹೊಗಿಯ್ದ ಮೊನ್ನೆ ಬಂದಿದ್ದ ನಮ್ಮೂರವರು,
ಹ್ಮ.
ಹ್ಮ್ ಅಡ್ಮಿಷನ್ ಆಗ್ಯಾಪ್ಪ ಒಂದ್ ನಲ್ವತ್ತು ಅಂಗ ಅಂತ ಅಂದ್.
ನೋಡ್ ನಲ್ವತ್ತ ಅಂದ್ರ್ ಕಡಿಮೆ ಆಯಿತ್ ನೋ
ಹ್ಮ್ ಐವತ್ ಸೀಟ್ ಇರ್ತವ್. ಇನ್ನ ಒಂದ್ ಹತ್ತಂದ್ರ ಇವತ್ತೊಂದ ಮೂರ್ ನಾಕ ಜನ ಬಂದಿದವು.
ಐವತ್ತು ಸೀಟ ಇರ್ತ್ತದ ಜಾಸ್ತಿ,
ಇರಲ್ಲ ಇರಲ್ಲ ಐವತ್ತು ಸೀಟ ಮತ್ತೆ ಜಾಸ್ತಿ ಬೇಕಂದ್ರೆ ಹೋಗಿ ತಗೊಂಬಬಬೇಕ ಮತ್ತ ಅಮೌಂಟ್ಟ್ಟ ಯೂನಿವರ್ಸಟಿಗೆ ಹೋಗಿ
ಹ
ಒಂದ್ ಸೀಟಿಗೆ ಇಷ್ಟ ಅಂತ ಅಮೌಂಟ್ ಇರುತ್ತಲ್ಲಿಯ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
ಹ್ಮ್ ಮತ್ತ ಇನ್ನೊ ಸಿಟಿ ಹೋಗಕೆಸ ಅವ್ರಿಗೆ ಅಮೌಂಟ್ ಕಟ್ಟಿ ಆಮೇಲೆ ತರ್ಕೊ ತಗೊಂಡ್ ಬರ್ಬೇಕಾಗತ್ತ
ಜರ ಲೇಟ ಆ
ಹ್ಮ್
ಜರ ಕಾಯಿ ಬಂದ ಕಡಿಮೆಫೀಸ್ಕೋತಾರ ಸರ್
ಲೇಟಾಗಿ ಬಂದ್ರೆ ಕಮ್ಮಿ ಪೀ ಇತ್ತು ಅಂದ್ರೆ ಜಾಸ್ತಿ ನಿತ್ತು ಅಂತಾರೆ ಅಡ್ಮಿಷನ್ ಕ್ಲೋಸ್ ಆಗ್ಯದಪ್ಪ ಹಂಗಗೆ ಅಂತ ಹೇಳ್ತಾರೆ ನಾವ ಎಷ್ಟು ಜಲ್ದಿ ಮಾಡ್ತೀವಲ್ಲ ಅಷ್ಟಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಬೋದು ಬಟ್ ಮತ್ ಲೇಟ್ ಆಗ್ಬೋದು ಅಂದ್ರೆ ನಮಗೆ ಟ್ ಯಾಕಂದ್ರೆ ಅಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಕೊಡಲ್ಲಪ್ಪ ಅಲ್ಲಿ ಲ್ ಕಟ್ಟಬೇಕ ಅ ಅಲ್ಲಿಗ್ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕ ಅಂತಾರ ಅವ್ರು ಅಡ್ಮಿಷನ್ ಕ್ಲೋಸ್ ಆಗ್ಯದ ಬಟ್ ನಮಗೆ ಫೈನ್ ಬರುತ್ತ ಹಂಗ ಅಂತೇಳ್ತಾರೆ
ನಿಮ್ ಈಗ ನಿಮ್ಗೆ ಎಷ್ಟು ಹೇಳಾರ ನ ಫೀಸ್ ಕಡಿಮೆ ಹೇಳಾರ ಜಾಸ್ತಿ
ನಮ್ಗೆಲ್ಲ ನಾವು ಗೌರ್ಮೆಂಟ್ ಆದಯ ಬಂದು ಇಪ್ಪತ್ತೈದು ಸಾವಿರ
ಚಡ ಎಲ್ಲ ನಿಮ್ದ
ಹ್ಮ್ ಏನ್ ಮಾಡ್ತವಿ ಮತ್ತ ಹಾಕಿದಂಗ ಹಾಕಿದೆ ಅದೇ ಕಾಲ ಸಲ ಸಳ ಆಯ್ತು ಹ್ಮ ಇಲ್ಲಾಂದರು ಬರ್ತಿದ್ದಲ್ಲ ನಾನು ಪ್ರೈವೇಟ್ ಅಂದ್ರೆ ಗೌರ್ಮೆಂಟ್ ಆಸಲ ಬಂದೆ ನಾನು
ಮತ್ತೆನ ಕಳ್ಸಾ ಏನ್ ಮಾಡ್ತೀರಿ ಇದಗ್ಲಿಲ್ಲ ಅಂದ್ರೆ ಕೆಲ್ಸ ಏನ್ ಮಾಡ್ತ
ಬಿ ಎ ಬಿ ಎ ಇತ್ತಲ್ಲ ಬಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ಒಂಟಿದ ಆ ಕಡೆ ಧಾರವಾಡ ಬಿಜಾಪುರ್ರಿಗೆ ಹ್ಮ್ ಆಸ್ಟ್ರೇಲಿಯಾ ಕಡೆ ಅಸ್ಟ್ರೇಲಿಯಾ ಕಡೆ ಲಷ್ಟ ಆಯ್ತು ಹ್ಮ ಸನ್ನೆ ಇಲ್ಲಿ ಹೋಗದು ಬಿಡಂತ ಯಾವುದೋ ಗೋರ್ಮೆಂಟ್ ಗೋರ್ಮೆಂಟ್ ಆಗಿಲ್ಲ ಅಂದರೆೆ ಕಡೆ ಪ್ರೈವೇಟನ್ನು ಇರ್ತಾವಂತು
ಚಲ ಬಡಾನ ಇ ಎ
ಅದಪ ಇನ್ನ ಲೇಟ್ ನಂದ್ ಮೂರ್ ನ ಐದಾರರು ತಿಂಗಳ ಜಏನಾರ್ದ ನೋಡಿತು
ಹ್ಮ ಫರ್ಸ್ಟ್ ಇಯರ್ ಸೆಕೆಂಡ್ ಇರ್
ಸಮ ಚೆ
ಕವಲಾಗರನ್ ಕವರ್ ಆಗಿರ ನಗೆ
ಹ್ಮ್ ಸೇಮ್ ಎ್ ಬಹಳ ಸ್ಟಿಕ್ ನಡತಾವ ಎಲ್ಲ ಹೋದ್ರ ಸ್ವಲ್ಪ
ಹೌದೌದೌ ಇಷ್ಟ ಈಡಡು
ಹ್ಮ್ ಇ ಬಿಟ್ಟುಬಟ ಎಲ್ಲ ಆಯ್ತು ಇನೊದ್ ಆರು ತಿಂಗಳು ಚಲೋ ಓದಿದ ಚಲೋ ಪರ್ಸೆಟೇಜ್ ಆಗತ್ತಮ್ಮ ಎಷ್ಟುಷ್ಟ ಚಲೋ ಪರ್ಸೆಟೇಜ್ ಮಾಡ್ ಕಕೊಂಡ ಹೋಗ್ತೀವಿ ನಾಳೆ ಜಾಬ್ ಇದು ಅಷ್ಟು ಒಳ್ಳೇದದು
ಹ್ಮ್ ಹ್ಮ್
ಹ್ಮ್ ಆ ಪರ್ಸೆಂಟೇಜ್ ಮೇಲೆ ತಗೊಂತಾರ ಲಾಸ್ಟ್ಗೆ ಅಲ್ಲಿ
ಈಗ ಈಗ ಪೇಪರ್ ಬ್ಯಾಕ್ವಲ್ಲ ಅವ್ರ ಎಕ್ಸಾಮ್ ಯಾವೋಗಿರ್ತಾವನ
ಹ ಮನ್ನ ತಿುಂಗಾಗದ ಈ ತಿಂಗ್ಳದಾಗ ಲಾಸ್ಟ್ ವೀಕ್ ಗ ಬಿಡ್ತಾರ ಮುಂದಿನ ತಿಂಗ್ಳದಾಗ್ ಇರುತ.
ಮತ್ ಅವಾಗ್ನು ಫೇಲ್ ಆದ್ರೂ ಅಂದ್ರೆ.
ಅವಗ್ನು ಫೇಲ್ ಅದಾಗ ಮತ್ ನಿಮ್ ಜೊತೆ ಬರಿಬೇಕ್ ಅವಾಗ.
ಎ ಮತ್ ಸೆಕೆಂಡ್ ಪಿ ಯ ಸಿ ಪೆಪರು.
ಅದನ್ ಬರಿಬೇಕು ಇದನ್ ಬರಿಬೇಕು ಕಂಟಿನ್ಯೂ ಅವು ಬೆಳಗ್ ಇರ್ತಾವ ಇ ಸಾಯಂಕಾಲ ಇರ್ತಾವ ಎ ಮದ್ಯಾಹ್ನ ಇರ್ತ-
ಬಾಳ್ ರಿಸ್ಕ ಆತೊ ಅಣಯ್
ಹ್ಮ್ ಮತ್ತೆ ರಿಸ್ಕ್ ಮತ್ತೆ. ಅದಿಕ್ಕೆ ಕರೆಕ್ಟಾಗಿ ಓದ್ಕೊ ಬರಿಬೇಕಪ್ಪಾ ಅಂತ ಸರ್ ಎದಕ್ ಹೆಳ್ತಾರ್ ಅಂದ್ರ ಹೊತ್ತಿ ಹೊತ್ತಿ ನಿಮ್ಗ್ ಇದುಕ್ಕೆ
ಪರ್ಸೆಂಟೇಜ್ ಆದ್ರೂ ಪರವಾಗಿಲ್ಲ ಪೇಪರ್ ಕ್ಲಿಯರ್ ಮಾಡ್ಕೋರ್ ಅಂತ ಎದುಕ್ ಹೆಳ್ತಾರ್ ನೋಡು ಇದುಕ್ಕೆ.
ನಾವ್ ಬೇರವರ್ಗೆ ಕೈಲಿ ಬರ್ಸಬೋದಲ್ಲ.
ಹ್ಮ ಬರ್ಸ್ರಿ ಮತ್ತ್ ಸರ್ ಅಮೌಂಟ್ ಕೇಳ್ತಾರ ಅವ್ರಗ್ ಏನ್ ಅಮೌಂಟ್ ಕೊಡ್ಬೇಕು. ಮತ್ತೆ ಐ ಡಿ ಕಾರ್ಡ್ ಚೇಂಜ್ ಮಾಡುವಾಗ್ ಫೋಟೋ ಆದ್ರ ಇದು. ಇದ್ರಾಗ ನಾ ಅಮೌಂಟ್ ಚೇಂಜ್ ಮಾಡಬೇಕು ಹಾಲ್ ಟಿಕೆಟು. ಮತ್ತ ಅಲ್ಲಿ ಸೆಂಟ್ರ ಫೀಸ್. ಕೆಟ್ಬೇಕು ಅದು ಅವರಿಗೆಲ್ಲ ಕೊಡಬೇಕ್ ಮತ್ತು ಬಾಳ ಇರ್ತವಲ್ಲ ಐದಾರ್ ಸಾವಿರಕ್ಕೆ ತನ್ನ ಮತ್ -
ಹ್ಮ್
ಹ್ಮ್ ಹ್ಮ್ ಈಗ ಯಾರ್ದನ ನೀ
ಏ ನಮ್ ಯಾವ್ದ ಇಲ್ಲ ನಮ್ ದೋಸ್ತ್ - ತ್ ನೋಡ್ಬೇಕು ಬರೀ ಅಂತಂದಾನ ನೋಡ್ಬೇಕು ನಾನು ನೋಡಿದ ಈ ಕಡೆದ್ದೀನಿ. ಕೆಲ್ಸುದಲ್ ಬಿಸಿ ಇದಿನಿ.
ಯಾರು ಯಾರು ನಿಮಾ ದೋಸ್ತ್
ಹ ಮನೇಶ್ ಅಂತ ಇದಾನ.
ಹ್ಮ ಹ್ಮ
ಹ್ಮ್ ಅವನು ಮೂರ್ ಹೋಗವೆ ಒಂದೇ ಬಂದೈತೆ.
ಯಾವ್ದ್ ಕಮ್ಯುನಿಟಿ ಒಂದ್
ಹ್ಮ ಕಮ್ಯುನಿಟಿಗೆ ಒಂದ್ ಐತಿ ಮೂರ್ ಹೋಗ್ಯವ ಮೂರಂದ್ರೆ ನಾಲ್ಕು ಬಂದ ಒಂದು ನಾಲ್ಕ್ ಬರಿಬೇಕು ಅವ್ನು ಫಂಡಮೆಂಟಲ್ ಫಂಡಮೆಂಟಲ್ ಪ್ರಾಕ್ಟಿಕಲ್ಲು, ಹ್ಮ ಫಂಡಮೆಂಟಲು. ಥಿಯೋರಿ ಬರೀಬೇಕು ಮತ್ತು ಫಂಡಮೆಂಟಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು.
ಹ್ಮ್
ಬೇಕು ಮತ್ತ ಅಲ್ಲ ಅರಕಡ್ಬೇಕು ಹ್ಮ್ ಅದಕ್ಕ ಮತ್ ಮತ್ ಇನ್ನ ಸಾವರ್ ರೂಪಾಯಿ ಕೊಟ್ಟ ಮತ್ತೆ ಬರಿಬೇಕು.
ಹ್ಮ್ ಹ್ಮ್ ಅದೇ ನನ್ ಪಸ್ಟಿಗೆ ಬರೋದಿರ್ತನ್ನೋದ್ರ
ಎಲ್ಲ ಎಕ್ಸಾಮ್ ಆದ್ಮೇಲೆ ಬಂದ್ಮೇಲೆ ಬರಿಬೇಕಾ ಡೇಟ್ - ಡೇಟ್ ಇತ್ ಅವಾಗ ಅ ಡೇಟಿಗ್ ಪ ಅದೇ ಅಲ್ಲೆ ಕ್ಲಾಸ್ ಸ ಹೇಳ್ತಾರೆ ಸಾರು ಹೆಂಗ್ ಬರಬೇಕು ಹೆಂಗಿಲ್ಲ ಅಂತವ್ರು ಕೊಡ್ತರ ಅವಾಗ ಅಂಗೆ ನೋಡ್ಕ ಬರ್ದ ಬುಡಕ್ಕ -
ಹ್ಮ್ ಅ
ಹೆದ್ರುಸ್ತಾನ ಸಾವ್ರ ಅವ್ರ್ ಬರ್ತಾರ ಇವ್ರು ಬರ್ತಾರ ವೈವಾ ಕೇಳ್ತಾರ ಕೊಷೆನ್ನು. ಆ ನಾಡಮ್ಮ ಓದ್ಕ್ ರಿ ಹೆಂಗ್ ಹೆಂಗಂತ ಹೇಳ್ತಾನ ಇಲ್ಲಂದ್ರೆ ಏನದ್ರು ನೀವ್ ಹೊಗ್ ಎರಡ್ ಸಾವಿರ ಕೊಡು ಹಂಗ ಹಿಂಗ ಅಂತ ಹೇಳ್ತಾನ. ಸರಿ ಹಂಗೆ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡಿ ಏನೋ ಒಂದು ಕೊಡಮ್ಮ. ಮತ್ತೆ ರಿಸಲ್ಟ್ ಚಲೊ ಮಾಡ್ತರಿ ಮಾಡಿ ಕೋರ್ಸ್ತೇನಿ ಹೆಂಗೆ ಹಂಗೆ ಅಂತ ಹೇಳ್ತಾನ. ಇಲ್ಲ ನೀವು ಯಾರು. ಕೊಡಲ್ಲ ಅಂತಂದ್ರೆ ಆಯ್ತು ತಗೊರಿ ಸಿಟ್ಲಿಂದ ಆಯ್ತು ನೀವು ಸವ್ರ್ ರೂಪಾಯಿ ಕೊಟ್ಟು ನಿಮ್ಮ ಸಾವಿರ್ ರೂಪಾಯ್ ಪ್ರಾಕ್ಟಿಕಲ್ ಎಕ್ಸಾಮ್ ಫೀಸ್ ಇರ್ತಲ್ಲಿ ಬುಕ್ ತಗೋಕ. ಮತ್ತ ಒಂದ್ ಪೇೇಶಂಟ್ ಕೊಡ್ತಾರ ಆ ಪೇಷಂಟ್ ಎಲ್ಲ ಏನೇನ್ ಕೇರ್ ಪ್ಲಾನ್ ಅದು ಇ ಹಾಕೊಂಡು ಬರ್ಕ್ಮ್ ಬರ್ರಿ ನೀವ್ ಮತ್. ಮತ್ತೆ ಆದೀದು ಅಮೌಂಟ್ ಹೋಗೋ ಬರೋದು ಬಸ್ ಚಾರ್ಜ ಎಲ್ಲಾ ನಿಮ್ಮ್ದೇ ನೋಡೋಂಗ ಅಂತ ಹೇಳಿಬಿಡ್ತನ ಅಂವನು.
ಇಲ್ಲಿ ಬಾಜು ಎಕ್ಸ ಮಾಡಲಾಲ ಬಾಜು ಕುಂತಿರೆ ಎಲ್ಲಾ ನೀವ ಏನ್ ನಿಮ್ದೇ ಸ್ವಂತ ಬರ್ತೀರಿ ಅವ್ ಬಾಜೂರು ತೋರ್ಸಿ ನೀವೆಲ್ಲ ನೋಡ್ಕೊಂಬರಿ
ಯಾವ್ದ ಅಲ್ಲಿ ಎಕ್ಸಾಮ ದಾಗ ಏ ಎಕ್ಸಾಮ್ ದಾಗ ನಮ್ಮದ ನಾವೇ ಬರಿಬೇಕ. ಕಲ್ಲಿ ಪುಲ್ ಸ್ಟಿಕ್ ನಡಿತಾವ ನಿ ಹಿಂಗ್ ಅಲ್ಲಾಡಿದ್ರ ಮುಗಿ ಈ ಕಡಿನ್ ಸ್ವಲ್ಪ ನೋಡಿದ್ರ ಮುಗಿತ ಸಿಸಿ ಕ್ಯಾಮ್ರಾ ನಿನ್ ತೆಲಿ ಕೆಳಗೆ ಇರ್ತವ.
ಹೌದಾ
ಸ್ಟ್ರಿಕ್ಟ್ ಇರ್ತಾವ ಅಷ್ಟೊತ್ತೆಲ್ಲ ಬಾಜು ಬಾಜುನೆ ಇರ್ತವ ಅಲ್ಲಿ ಎಷ್ಟ ಎಷ್ಟ ಬಾಜು ಕುಂತು ಬರದು ಕೂಡ ನೀನು ನೋಡಿ ಬರ್ದು ಕೂಡ ನಿ ಕಂಡ ಹಿಡಿತಾರಲ್ಲಿ ಪೇಪರ್ ಇಸ್ಕೊಂಡ್ಬಿಡ್ತಾರಲ್ಲಿ ಒಂದೊಂದು ತಾಸ್. ಹ್ಮ್ ಬಾಳ ಸ್ಟೀಟ್ ಇಟ್ಟಿರ್ತಾವ ಅದಕ್ಕೆ ಹೋದ್ರಪ್ಪ ಪಾಸ್ ಆಗೋದಷ್ಟ ಅಂತ ಒಂದೊಂದ್ಸತಿ ಹೇಳಕ್ ಎಲ್ಲಾ ಒಳಗೆ ಎಲ್ಲ ಡಿಲ್ ಆಯಿತ್ ಅಂದ್ರ ಒನ್ ಮಾರ್ಕ್ಸನ್ ಅಷ್ಟೇ ಹೇಳ್ತಾರ ಟ್ರೋ ಆರ್ರ್ಫಫ್ ಅವಸ್ಟೆ.
ಟ್ರೆಕ್ಕರ್ ಬಿ. ಸರಿ ತಗಾಪ ಕಾಲ್ ಬರಗತ್.